ನಸ್ತೆ ಸರ್ ಸರ್ ನಾನು ನಿಮ್ಮ ಸ್ಟೂಡೆಂಟು ಕನ್ನಡ ಸ್ಟೂಡೆಂಟ್.
ನಮ್ ಇದೀರ ಯಾವ್ ಕ್ಲಾಸ್ ಹೇಳ್ರಿ ಯಾವ್ ಸೆಕ್ಷನ್
ಸೆಕೆಂಡ್ ಬೆಂಚ್
ಹಾ ನೀ ನೀನ್ ನೀನ ಆ
ಸರ್ ನೋಡಿ ಸರ್ ನನ್ಗೆ ಇನ್ನೇನು ಎರಡ ದಿವ್ಸ ಆದ್ಮೇಲೆ ಬೋರ್ಡ್ ಎಕ್ಸಾಮ್ ಇದೆ ಕನ್ನಡ ಸ್ವಲ್ಪ ಯಾಕೋ ಟೆನ್ಷನ್ ಆಗ್ತಿದೆ ನನ್ಗೆ ಅದು ಕನ್ನಡ ಬರ್ತಾನೆ ಇಲ್ಲ ಪ್ರೊನೌನ್ಸಿಯೇಷನ್ ಸೆಷನ್ ಬಂದರುೂ ಸ್ವಲ್ಪ ಆಂಡ ಇದು ಬರೆಯೋದು ತಪ್ಪಾಗ್ತಿದೆ
ಅಲ್ಲ ನಾವು ಐದ್ ನಾಕೈದು ವರ್ಷದಿಂದ ಹೇಳ್ತಿದೀನಿ ತಿತ್ಕೋತ್ಕೊಂತ ಈ ಎಕ್ಸಾಮ್ ಬಂದಿರ ಟೈಮ್ಲ್ಲಿ ತತ್ಕೊತೀನಿ ಅಂದ್ರೆ ಹೆಂಗಪ್ಪ ಇದು ಮುಖತಿ
ಸರ್ಪೇಶರ್ ಬಲ್ ಟೆನ್ಷನ್ ಆಗ್ತಿದೆ ಸರ್ ನಂಗೆ ಪಾಸ್ ಆಗಲೇಬೇಕು ಸರ್ ಕನ್ನಡ ಸ್ವಲ್ಪ ಹೇಳಿ ಸರ್ ಹೆಂ ಹಿಂಗಿರೋದು ಅಂತ ಹ್ಯಾಂಡ್ ರೈಟಿಂಗು ಚೆನ್ನಾಗ್ ಆಗ್ತಿಲ್ಲ ನನ್ನದು ಹ ಏನು ಮಾಡೋದು ಸರ್ ಹಿಂಗೆ ಇದ್ದಾಗ ಕನ್ನಡ ಇದು ಪ್ರೊನೌನ್ಸಿಯೇಷನ್ ಮಾಡಕ್ಕೂ ಬರ್ತಿಲ್ಲ ಅದನ್ನ
ಹ್ಮ್ ಹ್ಮ್
ಸೈನ ಒಂದ ಎರಡು ದಿವಸ ಇದೆ ಸರ್ ಎರಡು ದಿವಸ ಆದ್ಮೇಲೆ ಬೋರ್ಡ್ ಎಕ್ಸಾಮ್ ಕನ್ನನಾಡ
ಹ್ಮ್ ಒ ಕೆಲ್ಸ ಮಾಡು ನಾಳೆ ನಾಡಿಗೆ ರಜೆ ಇದೆಯಲ್ಲ ನಮ್ಮ್ ಮನೆಗ್ ಬಾ ಹೇಳ್ತೀನಿ ಹಹ ನಮ್ಮನೆ ಗೊತ್ತಲ್ಲ ನಿಂಗೆ ಹ ನಮ್ಮ ಮನೆಬಾ ನಾನು ಟ್ಯೂಷನ್ ಮಾಡ್ತೀನಿ ಒಂದೇ ಕ್ಲಾಸ್ ಎರನ ಅಕ್ಕಸ ಮಕ್ಳಿಗೆ ಅಲ್ಲ ನೀ ಹಗೆ ಕುೂರ್ಸ್ಕೊಂಡ್ ಮಾಡ್ತೀನಿ
ಅದೇ ಸರ್ ಈಗ ಸ್ವಲ್ಪ ಈಗ ಒಂದೆರಡು ಅಲ್ಲೇ ಸರ್ ನಾ ಓದ್ಡ್ತೀನಿ ಈಗ ಸ್ವಲ್ಪ ಹೇಳಿ ಸರ್ ಯದದು ಈಸಿ ಇದೆ ಫಸ್ಟ್ ಈಸಿ ಇರೋದೆಲ್ಲ ಮುಗಸ್ಕೊಂಡ್ಬಡ್ತೀವಿ ತಿನ್ಫಷ್ಟಟ
ಅಲ್ಲಾ ನೀನ್ ಲೆಸನ್ ಓದಕ್ಕಿಂತ ಮುಂಚೆ ನೀನ್ ಹ್ಯಾಂಡ್ ರೈಟಿಂಗ್ ಮಾಡ್ಕ ಹೇಳ್ತೀನಿ ಒಂದು ಕಾಫಿ ರೈಟಿಂಗ್ ಬುಕ್ ಆಮೇಲೆ ನಿಧಾನಕ್ಕೆ ಬರರಿ ಅಲ್ಲಿ ನೀ ಮೂರವರ್ ಗಂಟೆ ಟೈಮ್ ಇರತ್ತೆ ಎಕ್ಸಾಮ್ಲ್ಲಿ ಅಲ್ಲಿ ಬರೆಯಕೆ ಒಂದ್ರ ಇಂಚಿ ಬರಿಬೋದು ನಿಧಾನಕ್ಕೆ ಹಂಗಗೆಂತ ಪಾಸ್ ಆದ್ರೆ ಆಗತ್ತ ಅಂದ ಕ್ರ
ಸರ್ ನಾನು ಎಲ್ಲಾ ಸಬ್ಜೆಕ್ಟ ಸ್ಕೋರ್ ಮಾಡ್ತೀನಿ ಆದ್ರೆ ಕನ್ನಡ ಒಂದ ಆಗಲ್ಲ ಅದೊಂದು ಫಿಫ್ಟ ಫಿಫ್ಟಿ ಮಾರ್ಕ್ಸ್ ಬಂದರೆ ಸಾಕು ಸರ್ ಫಿಫ್ಟಿ ಒಳಗೆ ಫಿಫ್ಟಿ
ನಾಳ್ತಿ ನೋಡು ನಿಧಾನಕ್ ಬರಿ ಹೇಳ್ತೆ ಬೇರರೆಲ್ಲ ಜೋಜ ಬೇಗ ಬೇಗ ಬರ್ರು ಬೇಗ ಬೇಗ ಎದ್ ಅಂತ ಎಲ್ಲ ಕುತ್ಕೋಳಕ ಮಾಡಕೋ ಬೇಡ ನೀನ್ ಮನ್ಸಿ ನೀನ್ ಹೆಂಗ್ ಬರ್ ಹಂಗ ಅನ್ಸ್ಬೇಕ ಅದು ನೀನ್ ಇದಾನ ಬರೀ ಆಯ್ತಾ
ಸರ್ ಮತ್ತೆ ಇದು ನನಗೆ ಒಂದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರಿಬೋದು ಸರ್ ಈಗ ಎರಡು ಮೂರು ವಾಕ್ಯದಲ್ಲಿ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವ ಅಂದ್ರೆ ಸ್ವಲ್ಪ ಟೆನ್ಷನ್ ಆಗುತ್ತೆ ಸರ್
ಅದೇ ಈಗ ನಾವು ಇಷ್ಟು ತನಕ ಮಾಡ್ವಲ್ಲ ಕಾಲಲ್ಲೆಲ್ಲ ಅದೆಲ್ಲ ಹ ಮದದವಲ್ಲ ಈಗ ನಾ ಹೇಳದಂತ ಅಂದ್ರೆ
ಟ್ರಿಕ್ಸ್ ಟಪ್ಸ್ ಹೇಳ್ಕೊಡಿ ಸ ಈಗ ಹೆಂಗ್ ಬರಯೋದು
ಅದೇ ನಾನ ಹೇಳದೆ ಅಂತ ಅಂದ್ರೆ ಕೇಳ ಒಂದು ವಕ್ಯದಲ್ಲಿ ನೀ ಎಂತ ಪುತ್ರ ಬರಿತಿಯಲ್ಲಾ ಅದಿಕ್ಕೆ ಬರ ಮಗಸ್ಕ ಕೊಡ್ತ ಅದಿಗ್ ನೀ ಎಂತ ಬರ ಒಂದ ಲೈನ್ ಬೆಳದ್ರೆ ಆಯ್ತು ಆದ್ರೆ ನೀನು ಎರಡು ಮೂರು ಆಯ್ಕಿದಲ್ಲಿ ಬರಿಯುವಾಗನೀನು ಅದ್ರಸ್ ಸಂಪೂರ್ಣವಾಗಿ ವಿಸ್ತರಿಸಿ ಹತ್ರ ಬರೀಬೇಕು
ಹಾ ಸರ್ ಸರ್ ಮತ್ತೆ ಇದು ಸಂದರ್ಭದೊಳಗೆ ವಿವರಿಸಿ ಅಂತ ಬರುತ್ತೆ ಸರ್ ಅದು ಅದು ಸ್ವಲ್ಪ ಫಸ್ಟಿಗೆ ಏನಂತ ಬರ್ಬೇಕು ಸರ್ ಇದು ಯಾರು ಯಾರಿಗೆ ಹೇಳಾರ ಅಂತ ಹೇಳ್ತಾರಲ್ಲ
ಅದೇ ನೀ ಈಗ ನೀ ಅದು ಈಗ ನಿಮಗೆಲ್ಲಾ ಅದು ಪೊಯಮ್ ಮಲ್ಲಿ ಬರುತ್ತಲ್ಲ ಅದು ಸಂದರ್ಭ ದಲ್ಲಿ ಹೇಳಿದ ಪೋಯಮ್ಮು ಕಥೆಗಳೆಲ್ಲ ಬರ್ತತದ ಅದೇ ಯಾರಿಗೆ ಹೇಳಿದ್ರ ಅಂದ್ರೆ ಈಗ ಆ ಮಾತ್ನ ಯಾರ ಹೇಳ ತಿದ್ರೋ ಅವ್ನು ಯಾರಿಗ್ ಹೇಳ್ತಿದ್ರ ಅಂದ್ರೆ ಆ ಮಾತ್ನ ಯಾರಿಗ್ ಹೇಳ್ತಿದ್ರ ಈಗ ನೋ ಈಗ ಕವಿ ಈ ಮಾತ್ನ ಜನರಿಗೆ ಹೇಳ್ತಿದ್ನ ಅಥವಾ ಪ್ರಾಣಿ ಹೇಳ್ತಿದ್ನ ಪಕ್ಷಿಗ್ ಹೇಳ್ ಅಂತ ಇರ್ತದೆ ಈಗ ಕುವೆಂಪು ಅವರು ಹೇಳಿದ್ರಲ್ಲ ಹಸಿರಾದ ಕಾಡು ಹಸಿರಾಗಿತ್ತು ಅಂತ ಹೇಳಿದಾಗ ಈಗ ಕುವೆಂಪು ಅವರು ಹೇಳ್ತಿರದು ಅದಕ್ಕೆ ಯಾರಿಂದ ಕುವೆಂಪು ಯಾರಿಗಾಗಿ
ಹ
ಪರಿಸರ ಈಗ ನೀನು ಹಿಂಗ ಹೇಳ್ಬೇಕಾರೆೆ ಇದ್ ಹೇಳ್ತ್ರ ಅಷ್ಟೇ ಅದೇ ನೀನ್ ಚಂದ್ರ ಒಂದ್ ಬರ್ದಿ ಲಾಸ್ಟಗೆ ಅದ್ರ ಬಗ್ಗೆ ಒಂದು ಒಂದ ಎರಡು ಪೇಜ ಬರದ್ರೆ ನೀಂಗ ಒಂದ ಐದು ಮಾರ್ಕ್ಸ್ ಕೊಡ್ತ್ರ ಹ್ಯಾಂಡ ರೈಟಿಂಗ್ ಮಾತ್ರ ನೀ ಚಲೋ ಬರಿೀ ಮಗ
ಸರ್ ಸ್ವಲ್ಪ ಅದೇ ಸರ್ ಹ್ಯಾಂಡ್ ರೈಟಿಂಗ ಸ್ವಲ್ಪ ಈಗ ಕಾಪಿ ರೈಟಿಂಗಲ್ಲಿ ಇಂಪ್ರೂವ್ ಮಾಡ್ತಾ ಇದ್ದೀನಿ ನಾನು ಅ ಸ್ವಲ್ಪಾ ಪ್ರಬಂಧ ಅಂತ ಕೊಡ್ತನ ಸರ್ ಅದೇ ಅದ್ರಲ್ಲೇ ಮಾರ್ಕ್ಸ್ ತೆಗಿಬೇಕು ಅಂತೀನಿ ನಾನು ಪ್ರಬಂಧದಲ್ಲಿ ಫಸ್ಟೀ ಹೆಂಗೆ ಸರ್ ಅದು ಒಂದು ಪೇಜು ಒಂದುವರೆ ಪೇಜ್ ಬರಿ ಅಂತ ಹೇಳ್ತಿದ್ದಾರೆ ಪ್ರಬಂಧ ಅಂದರೆ ಸರ್ ಅದೇ ಸರ್ ಸಮ್ಮರಿ ಥರ ಬರುತ್ತಲ್ಲ ಸರ್
ಅದೇ ಸಮ್ಮರಿನೇ ಅದು ನಮ್ದ್ರಲ್ಲಿ ಎಸ್ ಎ ಅಂತೀವಿ ಇಂಗ್ಲಿೀಷ್ ಅಲ್ಲಿ ಈ ನಿಮ್ರಲ್ಲಿ ಎಸ್ಸೆ ಅಂತ್ರ ನಮ್ದ ಪ್ರಬಂಧ ಅಂತ್ರು ಆದ್ರೆ ನ್ ಮಗ ನೋ ಪ್ರಬಂಧ ಬರಿಬೇಕ್ರೇ ನೀನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಅಂಡರ್ಲೈನ್ ಮಾಡ್ಬೇಕು ಫಸ್ಟಿಗೆ ಅದೊಂದ ಮೂರ ನಿಯಮ ಇರತ್ ನಾಳೆ ಬಾ ನಾ ನಿಂಗ ಹೇಳ್ಕೊಡ್ತೆ ಅದಿಕ್ಕೆ ಪ್ರಬಂಧ ಬರೆಯುವಾಗ ನ ಮೂರ ನಾಲ್ಕು ನಿಯಮಗಳ ಇರ್ತ್ತ ಆಮೇಲೆ ನಿಮ್ ಲಾಸ್ಟಿಗೆ ಒಂದ್ ಪ್ಯಾರಾ ಬರಯೋದ ಇರ್ತದೆ ದೊಡ್ಡ್ದು ಒಂದು ಮೂವತ ನಲ್ವತ್ತೈವತ್ತು ಲೈನ್ ಬರಿಬೇಕು ನೀನ್ ಎಂತ ಅಂದ್ರೆ ಓನಾಗ ಬರಿ ಮಗ ಎಂತ ಎಕ್ಸಾಮ ಅಲ್ಲಲ್ಲಿ ಎಲ್ಲಾ ಅಂತ ಓನ್ ಆರಾಮಾಗಿ ಅಡ್ಜಸ್ಟ್ ಆಗತ್ತ
ಬ್ರೋ ಸರ್ ಮತ್ತೆ ಸರ್ ಮತ್ತ ಇದು ಟೆನ್ಷನ ಏನ್ ಹೆಂಗೆ ಸರ್ ಟೆನ್ಷನ್ ಬಹಳ ಆಗ್ತದೆ ಸರ್ ಎಕ್ಸಾಮ್ ಟೈಮ್ ಅಲ್ಲಿ ಅ ಎಕ್ಸಾಮಿ ಕುತ್ಕೊಂಡ್ ತಕ್ಷ್ಣಾನೇ ಒಂಥರಾ ಮೈಯೆಲ್ಲ ಇದಾಗುತ್ತೆ ಟೆನ್ಷನ್ ಆಗುತ್ತೆ ಸರ್ ಅದೇ ಸ್ವಲ್ಪ ಹೆಂಗಾದ್ರು ಮಾಡಿ ಪಾಸ ಮಾಡ್ಬಿಟ್ರೆ ಮಾ ಕನ್ನಡ
ಅನ್ ಸಿಗ್ಗ
ಮತ್ತೆ
ಸಮಾಧಾನ ಆಗ ಸಮಾಧಾನ ಮಾಡ್ಕ ಹೋಗಿ ಎಕ್ಸಾಮ್ ಬರಿಯಕ್ಕೆ ಅದೇ ಒಂದ ಸ್ವಲ್ಪ ದೇವ್ರ ಪ್ರಾರ್ಥನೆ ಗೀರ್ಥನೆ ಮಾಡಿ ಪೂಜೆ ಗೀಜೆ ಮಾಡಿ ಸ್ನಾನಗಿನ ಮಾಡ್ಕೊಂಡು ಫ್ರೆಶ್ ಆ ಬೆಳಿಗ್ಗೆ ಹೊತ್ತು
ಹಾ ಸರ್ ಎಸ್ ಸರ್ ಎಸ್ ಸರ್
ಮೆಡಿಟೇಟ್ ಮಾಡ್ತ ಮುಚ್ಕೊಂಡಿದ್ದೆ ಅಂತ ಹೇಳ
ಸರ್ ಮತ್ತೆ ಸರ್ ಅದೇ ಪದಗಳ ಅರ್ಥ ಒಂದ್ ಹೇಳಿದೆ ಸರ್ ಹೇಳ್ಬೇಕಿತ್ ತ್ತದು ಸ್ವಲ್ಪ ಪದಗಳ ಅರ್ಥ ಆದ್ಮೇಲೆ ಮತ್ತೆ ಇದು ಬರುತ್ತದೆ ಸರ್ ಹಾ ಅದೇ ಸರ್ ಡ್ಯಾಶ್ ತಿ ಪತ್ತೆ ಪ್ರಶ್ನೆಗೆ ಉತ್ತರಿಸಿ ಅಂತ ಬರುತ್ತಲ್ಲ ಸರ್. ಹಾ ಬಿಟ್ಟ ಸ್ಥಳ ಒಂದ ಸರ್ ಅದೇ ಸರ್ ಸ್ವಲ್ಪ ಕನ್ನಡ ಡಿ
ಅ ಎಕ್ಸಾಮ ಇತ್ತ ನಿಂಗೆ
ನಂದು ಕನ್ನಡ ಸ್ವಲ್ಪ
ಎಲ್ಲ ಆಪ್ಷನ್ಸ್ ಕೊಟ್ಟತ್ತು ಏನಾದ್ರ ಒನ ಚುರ ಮಾಡಿ ಕರೆಕ್ಟಾಗಿ ಹ ಇರೀ
ಸರ್ ಪ್ರಬಂಧ ಈಗ ಪರಿಸರದ ಮೇಲ ಕೊಟ್ಟರೆ ಏನಂತ ಸ್ಟಾರ್ಟ್ ಮಾಡೋದು ಹೇಳಿ.
ಅ ಪ್ರಬಂಧ ಅದೇ ನಾಳೆ ಬಾ ನಾ ಎಲ್ಲಾ ಹೇಳ್ ಕೊಡ್ತೆ.
ಪ್ರಬಂಧ ಅಂದೆ ನಾಳೆ ಹೇಳ್ಕೊಡೋದ ಸರ್ ನೀವು.
ಹ ನಾಳೆ ಕೊಡ್ತ ಪ್ರಭ
ಹ ಸ ಸರ್ ಅದೇ ಸರ್ ಎಂಟು ಹತ್ತು ವಾಕ್ಯನ ಕೇಳ್ಬೇಕು. ಅಂತ ಇದ್ದ ಈಗ ಅನ್ನೇ ನೀ ಕೇಳ ಸರ್ ಈಗ ಐ ಇಂಪಾರ್ಟೆಂಟ್ ಕ್ಯೂಸ್ಷನ್ಸ್ ಅಂತೇ ಆಸ ಆ ಸರ್.
ಎಂಟ ಹತ್ತ ವಾಕ್ಯದಲ್ಲಿ ಎಂಟ್ ಹತ್ತ ಈಜಿ
ಅದೇ ಸರ್ ಅದೇ ಇಂಪಾರ್ಟೆಟ್ ಕ್ಯೂಸ್ಷನ್ಸ್ ಎಲ್ಲ ಬರುತ್ತಲ್ಲ ಸ ಅದಲ್ಲಿ ನೇನ್ ಮಾತ
ಈಗ ನೋಡ ನಾನ್ ಇಂಪಾರ್ಟೆಂಟ್ ಕ್ವಶನ್ ಹೋಡ್ತಾ ಇದ್ರ ವಟ ಇದರ ನಿ ಫಾರ್ ಮಾಡಕೊಡದು ನಿಮ್ಮ ಮೇಲೆ ಗೌರ್ಮೆಂಟ್ ಪೋಡ್ ನತಾನೇ ನೀ ಪೇಪರ್
ಇಲ್ಲ ಸರ್ ನಾವ್ ಹೆ ಸರ್ ಗುರುಗಳಿಗೆ ಹಿಂಗ ಮಾತಾಡೋದು . ಅದೇ ಸರ್ ಕರೆಕ್ಟ್ ಸ ಅದೇ ಹೇಳ್ಬೇಕ ಸರ್ ನೀವು ಹಂ ಹೆಂಗೆ ಅಂತ. ಬತ್ತು ವಾಕ್ಯಗಳಂದ್ರೆ ಈಗ ಮ ಕನ್ನಡನೇ ಸ್ವಲ್ಪ ತುಂಬಾ ಕಷ್ಟ. ಒಂದ ಕ್ಯೂಸ್ಷನ್ ಬರಿಬೊದು ಎರಡ ಕ್ಯೂಸ್ಷನ್ ಬರೀಬೋದು ಮೂರನೇ ಕ್ವಶನಲ್ಲಿ ಸ್ವಲ್ಪ ತಪ್ಪಾಗುತ್ತೆ ನಂದ್ರಲ್ಲಿ ಅಕ್ಕ ಇದು ಬರಿಬೇಕಾದ್ರೆ ಸ್ವಲ್ಪ ಇದು ಸ್ಕ್ರಾಚ್ ಗೀಚ್ ಮಾಡ್ಬಿಡ್ತೀನಿ ಅಲ್ಲೇ ಸ್ವಲ್ಪ ಇದ ಆಗಬಿಡೋದು ನಂದು
ಹ ಮತ್ತೆ ಮದ್ನ್ ತರ ಇತ್ತ ಪ್ರಶ್ನೆ ಗಿಶ್ನೆ
ಸರ್ ಅದೇ
ಮತ್ತೆ ನೋಡು ನಾನ್ ನಾಳೆಯಿಂದ ಹೇಳ್ತೆ ನಾಳೆ ಆರ್ ಗಂಟೆಗೆ ಎದ್ದ ಹೇಳ್ತೆ ಬೆಳಿಗ್ಗೆ ಹಾ
ಎಷ ಗಂಟೆ ಬರುತ್ ಸರ್ ನಾಳೆ ನಿಮ್ ಮನೆ
ಕೇಳಿ ನಾನ್ ಹೇಳ್ತೇ ನನಗೆ ನಾಳೆ ನಾ ಒಂಬತ್ ಹತ್ತ ಗಂಟೆ ಹಂಗ ಕಾಲೇಜ್ ಸ್ಕೂಲಲ್ಲಿ ಇರ್ಬೇಕ. ಒಂಬತ್ತುವರೆ ಮನೆ ಬಿಡ್ತೇನೆ ನೀ ಒಂದ ಕೆಲಸ ಮಾಡೋ ಐದು ರುಟೀನ್ ಮಾಡು ಬೆಳಗ್ ಐದು ಗಂಟೆಗೆ
ಹಾ ಸರ್.
ಅರ್ಧಾ ಘಂಟೆ ಬ ಬ್ಯಾ ಅದು ಮಾಡಿ ಸ್ನಾನ ಮಾಡ್ಕೊಂಡು ಬ್ರಷ್ ಗಿಶ ಎಲ್ಲ ಮಾಡ್ಕೊಂಡು ಬಾ ಇಲ್ಲ ಮನೆಗೆ
ಹ್ಮ ಸರ್. ಅದೇ ಸರ್ ಹೇಳ್ತೇನೆ ಹಾ ಸರ್.
ನಿ ನಿಮ್ ಮನೆ ಹಿಂದಿನ ಏರಿಯದಲ್ಲೇ ಇತ್ತು ಮನೆ ಮತ್ತ
ಹಾ ಸರ್.
ನಾನು ಬೇಗ ಬಂದು ಓದ ಕುತ್ ಒಂದು ನೀನು ಹತ್ತು ಗಂ ನ ನೀ ಒಂಬತ್ತ ಗಂಟ ವರೆಗೂ ನಾನು ರೆಡಿ ಆಗ್ತಾ ಹೇಳ್ಕೊಡ್ತೆ. ಒಂಬತ್ತು ಗಂಟೆ ನೀನ್ ಹೋಗಿ ಬೇಗ ಬಟ್ಟೆ ಹಾಕೊಂಡು ತಿಂಡಿ ತಿನ್ ಕೊಂಡು ನೀನು ಮೂವತ್ತುವರೆಗೆ ನಿ ಅಪ್ಪನ ಜೊತೆ ನಿಮ್ ಕ ಸ್ಕೂಲಿ ಆಮೇಲೆ ಮನೆಗೆ ಹೋಗು.
ಹಾ ಸರ್.
ಆಮೇಲೆ ಮನೆಗೆ ಹೋಗಿ ನಾ ನಿಮ್ಮಗೆ ಹೇಳ್ತೇ ಏೇನು ಉಓಳ್ಕೊಳ್ಬೇಕು ಅಂತ ನಿಮ್ಮಮ್ಮ ಹಳ್ ಕೊಡ್ತ ನಿಮ್ಮಮ್ಮ ನಂಗೆಳೆ ಪರಿಚ ಇದ್ರ ನಾನನ್ ಹೇಳ್ತೇನೆ ಮಮಗೆ. ನೋ ನಿಮ್ಮಮ್ಮ ಇಷ್ಟಪಟ್ಟಿಲ್ಲಲ್ಲ ಹೇಳ್ೊಡ್ತಿದರ ಮಂತೆ ಸು್ನೆ ಫೇಲ್ ಗಲ್ಲ ಆಗಕ್ ಹೋಗಬೇಡ.
ಇಲ್ಲ ಸರ್ ಫೇಯಲ್ ಆಗಲ್ಲ ಸರ್ ಅದಕ್ಕೆ ನಿಗೆ ಫೋನ್ ಮಾಡಿಂಗೆಲ್ಲ ಕೇಳ್ತೀನಿ ಟ್ರಿಕ್ಸ್ನ.
ಸರಿತ ಮತ್ತೆ ತರ ಇತ್ತ.
ಸರಿ ಮತ್ತೆ ಎಂತ ಇಲ್ಲ ಸರ್ ಸರಿ ಸ ಬಾಯ್ ಸರ್. ನಾಳೆ ಬರ್ತೆೇ ಸರ್.
ಹ್ಮ್ ಸರಿ ಮತ್ತತ್ ನಾಳೆ ಬೆಳಿಗ್ಗೆ ಬರುವ ಒಂದ್ ವರ್ಕ್ ಹೋಗ್ತಂಬ.